ಹ್ಮ ಊಟ ಆಯ್ತ ನಿದು
ಆಯ್ತಣ್ಣ ಇವಾಗ ಆಯ್ತೆ
ಹಂದು
ಹಾ ಮತ್ತೆ ಕಡೆ ಹೋಗಲ್ಲಣ್ಣ
ಯ ಕಡಿ ಆಾಗಿಿಲ್ಲ ಏನ್ ಮಾಡಕ್ಂತೆ
ನ ಕೂ ಅದ ಕ
ಬುಕ್ ಕದ ಕುಂತ ಯಾವ್ದ ಬುಕ್ಕು
ಇದು ಸ್ಪರ್ಧಾ ವಿಜೇತ ಅಂತಣ ಮ್ಯಾಗಜಿನ್ ಕೊಡ್ತಾರೆ ತಿಂಗಳ ತಿಂಗಂಳ ಅಷ್ಟ ಅಲ್ಲ ಅಷ್ಟ ಹ್ಮ ಮತ ಇದ್ದು
ಮತ್ತೆ ಲಾಸ್ಟ್ ಈಗ ಕ್ವಶನ್ ಇದೆ ಈ ಕ್ವಶನ್ ಆದ್ರೂ ಕೇಳ ಆನ್ಸರ್ ಮಾಡ್ತೇನೆ
ಹೌದಣ್ಣ
ಹಾ ಲ ಅಷ್ಟ ಜಿಲ್ಲೆಗಳದಾವದಲ್ಲಿ
ಕ ಹತಗಣ ಆಂಧ್ರ ಪ್ರದೇಶ ರಾಜಧಾನಿ ಅದಾನೆ
ಆಂಧ್ರ ಪ್ರದೇಶದ ರಾಜಧಾನಿ ಆ
ಹ್ಮ್
ಹ ಇದು ಅಂಬ್ರ ಅಮರಾವತಿ
ಹ್ಮ್ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಅಮುಲ್ ರೆಡ್ಡಿ
ಅಲ್ಲ ಚಂದ್ರಬಾಬು ನಾಯ್ಡು
ಹ ಚಂದ್ರಬಾಬು ನಾಯರು ರಡ್ಡ್ಯಾ
ಹ್ಮ್ ಅರುಣಾಚಲ ಪ್ರದೇಶದ ರಾಜಧಾನಿ ನಾವು
ಹ್ಮ ಇದು ಇಟಾನಗರ
ಅಸಂದು
ಸಕಸ ಕೇಳಮ್ಮ ಕ್ವಶನ್ ಅರ್ಥ ಆಗಲ್ಲ
ಅ ಕೊಸ ಬ
ಒಂದ್ ಬಿಿಡಾನ ಒಂದ್ ಗ್ಯಾಪ್ ಕೊಟ್ಕ ಅರ್ಥ ಆಗತ್ತೆ ಏನು ತಡಿ ತಡಿ ಅವರ ಹೇಳ್ದಲ್ಲ ಯಾರ್ ಅದು ಆಗ ಮ ಕೇಳದಲ್ಲ ಯಾವುದು ಕೊಶ್ನ್
ಅಸ್ಸಂ ಅಸ್ಸಾಮ ರಾಜಧಾನಿ
ಅಸಮ ರಾಜಧಾನ ಡಿಸ್ ಪುರ್ ಇಲ್ಲ
ಹಾ
ಮತ್ತೆ
ಬಿಹಾರ್ ರಾಜಧಾನಿ
ಬಿಹಾರ ರಾಜಧಾನಿ ಪಟ್ನಾ
ಹಾ ಮತ್ತೆ ರಾಜಸ್ಥಾನ್ ರಾಜಸ್ಥಾನ ಈಕ
ಹ್ಮ್ ಹಲೋ
ರಾಜಸ್ಥಾನ
ರಾಜಸ್ಥಾನದ ಜಯಪುರ್
ಹ
ಅಲೋ ಯಾರು ಜೈಪುರ್
ನಾವು ಭಾರತ್ ಮಾತ್ ಹ್ಮ್ ಮಣಿಪುರ್
ಮಣಿಪುರ್ ಇಂಪಾಲ ಅಲ್ಲ
ಹಾ ಹ್ಮ್ ತಮಿಳ್ನಾಡು ರಾಜಧಾನಿ
ಇದ್ ಚೆನ್ನೈ
ಹ್ಮ್ ತೆಲಂಗಾಣ ಹಾ
ಚೆನ್ನಾಗ
ಹಾ
ಹ್ಮ್ ಹ್ಮ್
ಉತ್ತರ್ ಪ್ರದೇಶ
ಇ ಉತ್ತರ್ ಪ್ರದೇಶ್ ಅಲ್ಲಕಣೊ
ಪಶ್ಚಿಮ ಬಂಗಾಳ
ಪಶ್ಚಿಮ ಬಂಗಾಳ ಕಲ್ಕತ್ತಲ್ಲ
ಹಾ
ಆದ್ರ ಮುಖ್ಯಮಂತ್ರಿ ಯಾರಿದ್ರರು ಹೋದ್ಸಲ
ಮಮತಾ ಬ್ಯಾನರ್ಜಿ
ಹ್ಮ
ಇದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವ್ರ
ಇ ಆದಿ ವ ಆದಿ ಯೋಗಿ ಯೋಗಿ ಆದಿತ್ಯ ಅನಾತ್ತಲ್ಲ
ಹಾ ನಮ ಕರ್ನಾಟಕದ ಪ್ರೆಸೆಂಟ್
ಯಾರು ಮುಖ್ಯಮಂತ್ರಿನ
ಹ್ಮ್
ಇಾಗ ಇವರಾರೆ ಡಿ ಕೆ ಶಿವಕುಮಾರ
ಹಾ
ಮೊದ್ಲಿವರ ಇದ್ರು ಸಾಮ್ಯ ಸಿದ್ದರಾಮಯ್ಯ ಅವರ ಇದ್ರು
ಹರಿಯಾಣ ರಾಜಧಾನಿ
ಇದು ಹರಿಯಾಣದ ಇ ಹರ್ಯಾಣ ಇದು ಪಂಜಾಬ್ ಹರ್ಯಾಣದ್ದ ಮತ್ತೆ ಪಂಜಾಬ್ ಚಂಡೀ ಅಲ್ಲ ಹರ್ಯಾಣದು ಪಂಜಾಬ್ ದ ಚಂಡೀಗಢ
ಹ್ಮ್
ಹ್ಮ್ ಅದೆ ಎರಡು ಒಂದೇ ಇದ ಸಂಬಂಧ ಪಡ್ತ ಎಡು ಸ್ಟೇಟ್ ಸೇರಿ ಒಂದಕ್ ಸಂಬಂಧ ಪಡುತ್ತೆ
ಇದು ಕರ್ನಾಟಕ
ಕರ್ನಾಟಕ ಬೆಂದಕಳವರು
ಇದು ಕೇರಳ
ಕೇರಳ ತಿರುವನಂತಪುರ
ಹ್ಮ್
ಹ್ಮ್
ಮಹಾರಾಷ್ಟ್ರ
ಮಹಾರಾಷ್ಟ್ರದ್ದ ಇದದುದೆ ಪಾನ ಏನು ಬರ್ತದು ಮುಂಬೈ
್ಮ ಮಣಿಪೂರ್ ಮಣಿಪೂರ್ ಎಳದು ಒಡಶಾ
ಒಡಶಾ ಭುವನೇಶ್ವರ ಇದು ಗೊತ್ತಾ
ಯಾಗ
ನಮ್ಮದು ರಾಜ ರಾಜ ಕೆಂಬಾವಲಿ ಸೆಲೆಕ್ಷನ್ ಇತ್ತು ಯೂನಿವರ್ಸಿಟಿದ
ಹ್ಮ್ ಹ್ಮ್
ಕೆಂಬಾಗಿ ಹೋಗಿದ್ದೆ ಸೆಲೆಕ್ಷನ್ ಗೆ ಯೋಗ ಹೋಗಿದ್ದೆ ಹೋಗೋಣ ಒಂದು ಹದ್ನೈದು ದಿನ ಬಿಟ್ಟು ಸೆಲೆಕ್ಷನ್ ಆಯ್ತು ನಂದು
ಹೌದಾ
ಅಲ್ಲ ಹ್ಮ್ ಸೆಲೆಕ್ಷನ್ ಆಯ್ತು ಅವಾಗನ ರಾಯಚೂರಿ ಕ್ಯಾಂಪ ಕಡದರು
ಹ್ಮ್
ಕ್ಯಾಂಪ್ ಪಿಕ್ಕರ್ದು ಮೂರ್ ದಿನ ಇದು ಮಾಡಿದ್ರು ಮೂರ್ ದಿನ ಹ ಇದು ಯೋಗ ಮಾಡ್ಸಿದ್ರು ನಮ್ಮನ್ನ ಸೆಲೆಕ್ಷನ್ ಆದ್ರ ಒಂದ ಜನ ಹ್ಮ ನಾಕ್ ಜನ್ ಸೆಲೆಕ್ಷನ್ ಅದ ಇದು ಮಾಡ್ಸಿದ್ರು ಯೋಗ ಮಾಡ್ಸಿದ್ರು ನೆಕ್ಸ್ಟ್ ಚೂರಿಂದ ಇಲ್ಲಿ ಕರ್ಕೊಂಡ್ ಹೋದ್ರು ಇದು ಗುಂಟಕಲ್ ಜಕ್ಷನ್ ಗೊತ್ತಲ್ಲ
ಹಾ ಗೊತ್ತು ಗೊತ್ತು
ಗುಂಟ್ ಕಲ್ಲಿ ಕರ್ಕೊಂಡೋಗ್ರು ಗುಂಟ್ು ಕಲ್ಲಿಂದ ಡೈರೆಕ್ಟ ಟ್ರೈನ್ ಇದು ಭುವನೇಶ್ವರ ಒಡಿಸ್ಶಾ
ಹ್ಮ್
ಹಾ ಅಲ್ಲಿಗೆ ಹೋದಿದೆ
ಹಿಮಾಚಲ್
ಹ್ಮ್ ಅಲ್ಲಿಗ್ ಹೋದ್ವಿ ಡೈರೆಕ್ಟ್ ಅಲ್ಲಿಂದ ಹೋಗನ ಆ ಕಡೆ ಕಿತ್ತುನರ್ಸಿಟ್ ಅಂತಿದೆ
ಹ್ಮ್
ಕಿಟ್ ಯನಿವರ್ಸಿಟಿ ಹದ್ ಅಲ್ಲಿ ಹೋಗಿ ಎರಡು ದಿನ ಇದ್ವಿ ಎರಡು ಇನೊಂದ ಆ ಎರಡು ದೀನ ಮೂರ ದಿನ ಇದ್ವಿ
ಹೌದಾ
ಊಟನ ಕೊಡ್ತ್ರ ಮರ ಊಟನ ಸರಿ ರ ಅಲ್ಲಿ ಓಡಿಸದಗ ಯಕ್ ಏನಿತ್ತು ಊಟ ಅಂದ್ರೆ ಯಾವ್ದೇ ಅಡಗೆ ಮಾಡಲಿ ಯಾವ್ದೇ ಪಲ್ಯ ಮಾಡಲಿ ಎಲ್ಲದಕ್ಕೂ ಇದಾಗಗ್ತಿದ್ರ್ಮ
ಹೌದಾ
ಮತ್ತೆ ಇದು ಪೂರಿ ಜಗನ್ನಾಥದ್ವಿ ಫೇಮಸ್ ಅದು ಹಾ ಹ್ಮ್ ಇದುಟ ನಾವು ಗುಲ್ಬರ್ಗ್ ಯನಿವರ್ಸಟಿ
ಹೌದಾ
ಹಾ ಇಬ್ಬರು ಅಲ್ಲಿ ಸಿಕ್ಕಿದ ಮೀಟ್ ಅದವಿ ಅದು ಟೀ ಟಿ ಗಾಡ್ ಇರುತ್ತಲ್ಲ
ಹಾ ಟಿ ಟಿ ಗಡ್
ಹ್ಮ್ ಟಟಿ ಗಾಡಿ ತೋಂದು ಸಿದಾ ಒಡಿಸಾ ಒಡಿಶಾ ಹೋದುವ
ಹ್ಮ್
ಅಲ್ಲಿ ಹೋಗಿ ಭುವನೇಶ್ವ ರ ಇದು ಪುರಿ ಜಗನ್ನಾಥ ದೇವಸ್ಥಾನ ದರ್ಶನ ನಾ ಮಾಡ್ಕೊಂಡ ಬಂದ್ವಿ ಆದಾಗ ಇದು ಮತ್ತೆ ಕೋನಾರಕ್ ಇಲ್ಲ ಹತ್ರುಪ್ಪೆ ಇದು ಹತ್ ರೂಪಾಯಿ ಲೋಟ್ ನೋಟ್ ಮ್ಯಾಗ ಇದು ಇಲ್ಲ
ಹ್ಮ
ಅದು ನಲ್ಲಿ ಹಾ ಅದು ಒಡಿಸದಲ್ಲೇ ಕೋನಾರ ಕಪ್ಲೇಶನ ಅಲ್ಲಿಗೆ ಹೋಗಿದ್ವೆ ಹ್ಮ್
ಈ ಗೋವಾ ರಾಜ ಅದನ್ ಗೊತ್ತ ಗೋವಾ ರಾಜ
ಹ್ಮ್ ಗೋರಾಜಧಾನಿ ಗೊತ್ತು ಪಣಜಿ
ಹೌದಾ
ಹ್ಮ್ ಮತ್ತೆ ಏನ ಡೌಟ್ ಇದ್ರೆ ಕೇಳಿ ಹ್ಮ
ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು
ಹ ಬಟ್ ಅವು ಕೇಂದ್ರ ಪ್ರದೇಶ ಎಂಟಿದ್ದಾವೆ
ಹ್ಮ್
ಬಟ್ ನನಗೆ ಅವು ಏನು ರಾಜ್ಯ ರಾಜಧಾನಿ ಏನು ಬರ್ತಾವಲ್ಲ ಅವ ನಾಕೇನು ಗೊತ್ತು ಇನ್ನ ಲಕ್ಷದವೀಪ ಜೀವಧಮ ಲಕ್ಷದ್ವೀಪಾ ದವು ದಮನ
ಹ್ಮ್
ಹ ಮತ್ತೆ ಜಮ್ಮು ಕಾಶ್ಮೀರ ಶ್ರೀನಗರ
ಹ್ಮ್
ಇನ್ನೂ ಒಂದು ಮೂರಿದೆ ಯಾವ್ಯಾವ ಹೇಳು ಗೊತ್ತಾಗ್ತಲ್ಲ ನನಗೆ
ಪುದುಚೇರಿ ಚಂಡೀಗಢ ಲಡಾಕ್
ಚಂಡೀಗಡ ತ ಚಂಡಗಡ ಆನಲ್ಲ
ಹ್ಮ್
ಲಡಾಖ್ದ ಏನ ಐತಲ್ಲ
ಲಡಾಕದಲ್ಲಿ
ಹಾ ಮತ್ತೆ
ಮತ್ತೆ ಬೇರೆ ಬೇರೆ ಇದಾವೆನ್ನು ಅಂಡಮನ್ನಿಕ್ಕೆ ಹಬಾರು ದೆಹಲಿ ರಾಷ್ಟ್ರೀಯ ರಾಜಧಾನಿ ಹ
ತೇರಿಯಾ
ಮತ್ರ
ಇದು ತಮಿಳ್ನಾಡುಡ ಹೋಗಿದೆಯ ತಮಿಳ್ನಾಡು
ತಮಿಳ್ನಾಡು ಕೇಳಿ ಹೋಗಿಲ್ಲ
ತಮಿಳ್ನಾಡು ಹೋಗಿದ್ದೆ
ಹೌದಾ ಯಾವಾಗ ಯಾವಾಗ ಹೋಗಿದ್ರಿ
ಇಪ್ಪತ್ನಾಲ್ಕರಲ್ಲ ಇದಿದ್ದ
ಹೌದ ಯಕ
ನನ್ನೊಂದು ಯುನಿವರ್ಸಿಟಿ ಸೆಲೆಕ್ಷನ್ ಆಗಿತ್ತವಾ
ಹ್ಮ್ ಹ್ಮ್
ಅಲ್ಲಿ ಒಂದು ಯೂನಿವರ್ಸಟಿ ಇದೆ ದೊಡ್ಡ ಯನಿವರ್ಸಟಿ ಎಸ್ ಎಂ ಆರ್ ಯೂನಿವರ್ಸಟಿ ಅಂತ
ಹೌದಾ
ಹ್ಮ್ ನಮ್ಮ ಸೌತ್ ಜೋನ ಅಲ್ಲಿ ಏಳು ಸ್ಟೇಟ್ಗಳು ಬರ್ತಾವ ಗೊತ್ತಾ ನಿನ್ಗೆ
ಏ ಗೊತ್ತಿಲ್ಲಪ್ಪಾ
ಜನತ್ ಬರ್ತಲ್ಲ
ಕೇಳಿದೀನಿ ಬಟ್ ಗೊತ್ತಿಲ್ಲ ಹ್ಮ
ಅ ತಂಟೆ ಹೋಗಿದ್ದ ತಮ್ಮಡದು ಅಂದ್ರೆ ಅ ಇದೆ ಇಲ್ಲಿ ಅಂದ್ರೆ ರಾಯಚೂರು ಹೋಗ್ತಲ್ಲ ರಾಯಚೂರು ಹ ರ ಹ ರಾಯಚೂರಿಂದ ಟ್ರೈನ್ ಇದೆ ಅದು ಟ್ರೈನ್ ಎಂ ಎಂ ಜಿ ಆರ್ ಎಂ ಜಿ ನು ಎಂ ಆರ್ ಜಿ ಬಂದ ಬರುತ್ತೆ ಟ್ರನ್ ಅಲ್ಲಿಂದ ಇದೆ ಅದು ಅಲ್ಲಿಂದ ಸಿರೆ ಇದು
ಹೌದಾ